ಹಾ ಅಲ್ಲೋ ರೀ
ಹಾಂ ನಿಮ್ಮ ಹೆಸರು ಏನು ರೀ
ನಾ ನನ್ನ ಹೆಸರು ಇದು ಅಂಬರೀಶ್ ಇದು ಏನು ಸಿದ್ಧಾರ್ಥ ಅಂತ ಹೇಳಿ
ಸಿದ್ಧಾರ್ಥ ನಿಮ್ದ್ ಹ್ಮ ನಿಮ ಮನೆಯಲ್ಲಿ ಎಷ್ಟ್ ಚೆನ್ನ ಇದರಿ
ಹ್ಮ್ ನಮ್ಮ್ ಮನೇಲಿ ಒಂದು ನಾಲ್ಕ್ ಜನ ಇದ್ದೀವಿ ಇವಾಗ
ನಾಲ್ಕ ಜನ ಅದ್ರೀ ಪಾಪ್ಪಾ ಮಮ್ಮಿ ರೀ ಏನ್ ಕೆ ಏನ್ ಕೆಲ್ಸ ಮಾಡ್ತಾರ
ಹಾ ನಮ್ದು ಅದೇ ಒಂದಲ್ಲಿ ಕೆಲ್ಸ ಇತಲ್ಲ ಮೇಡಮ್
ಹೌದ್ರೀ
ನೆ ನಮ್ಮಪ್ಪ ರೈತಾ
ಹೌದಾ ನೀ ಎಜುಕೇಶನ್ ಏನಾಗತ್ರಿ ನಿಮ್ದ
ಹ ನಾ ಬೇ ಯಾವದ ಕಚರ ಈಗ
ಹೌದಾ ಕಂಪ್ಲೀಟ್ ಆತನ್ರಿ ಇನ್ನ ಇಿಲ್ಲ
ಹ
ಹೌದ ಈ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಇವತ್ತ ಮುಗುದ್ವನ್ರರಿ
ಹಾ ಇವತ್ತಿತ್ರ ಒಂದ್ ಲಾಸ್ಟ್ ಎಕ್ಸಾಮ್
ಹ್ಮ್ ಹ್ಮ್ ಎಕ್ಸಾಮ್ ಹೆಂಗ್ದತಿ ಚಲೋ ಯ ರತ ಪಿವತ
ಇವತ್ ಎಷ್ಟ ಐತ್ ಹಾ ಹಾ ಅರವತ್ ಮರ್ಷ ಅದ್ರ ಈ ಎಮ್ಮೆ ಮಾಡ ನ ಸ್ನಾನ
ಹ್ಮ್ ಹ್ಮ್ ಅಲ್ಲಾ ಅಂಗ ಬಿ ಎಡ್ ಮಾಡ್ಬೋದಲ್ಲ ಪಿ ಬಿ ಎಡ್ ಮಾಡ್ಕೊಂಡ್ ಎಮ್ ಎ ಮಾಡ್ಬೋದು
ಅದೇ ನಡತದ ರೀ ನನಗೆ ಬಿ ಎಡ್ ಮೇಲೆ ಇಂಟ್ರೆಸ್ಟ್ ಇಲ್ ಅದತ್ತ
ಹೌ ಎಮ್ ಎ ಮಾಡ್ತೀನ ಅಪ್ಪಿ ನಿಮ್ದು ಅಪಿ ಇದು ನಿಮ್ದು ಸಬ್ಜೆಕ್ಟ್ ಯಾವ್ದು ಸೋಶಿಯಾಲಜಿ ಅಪ್ಪಿ ಏ ಹಿಸ್ಟ್ರಿ
ಹಾ ಹಿಸ್ಟ್ರಿ ಎಕ್ನಾಮಿಕ್ ನಮ್ದು ಮೇನ್ ಸಬ್ಜೆಕ್ಟ್
ಹೌದನ ಪ ಮತ್ತ ಮನೆಯಲ್ಲ ಎಲ್ಲಾರು ಆರಾಮದರ್ಲತಿ
ಹಾ ಆರಾಮ್ ಅದಾರ ನೀವ್ರೀ
ನಾವು ಆರಾಮಿದೇ ನೋಡಪ್ಪಿ ನಾ ಚಾಹ ಕುಡುದ್ರಿಲ್ಲ ಅಪಿ
ಹಾ ಚಾಹ ಇಲ್ರಿ ಅಷ್ಟಲ್ಳಗದೇನ್ರರಿ ನಾನ್
ಹೌದಾ ಏನದ ಅಂದಂದು ಗೋರ್ಮೆಂಟ್ ಹಾಸ್ಟೆಟಲ್ ನ ಏ ಪ್ರೈವಟ್ ಪಿಜಿ ಒಳಗ ಗೌರ್ಮೆಂಟ್ ಅಲ್ಲಿ ಎಲ್ಲಾ ನಿಮ್ಗೆ ಅದು ಸರಿ ಊಟ ಅದೆ ಎಲ್ಲಾ ಸರಿ ಕೊಡ್ತಾರ ಅಪಿ
ಹಾ ಕರೆಕ್ಟ್ ಕೊಡ್ತಾರೆ ಊಟ ಎಲ್ಲ ಅದೇಏನು ತೊಂದರೆ ಅಲ್ಲ ಇಲ್ಲಿ
ಊಟ ನಾಷ್ಟ ಅದೆಲ್ಲಾ ಕೊಡ್ತಾರಪಿ
ಹಾ ರೀ ಎಲ್ಲಾ ಕರೆಕ್ಟಗೆ ಮಾಡ್ತಾರ ಏನು ಅಷ್ಟೇ ಕೆಡಸೋದಿಲ್ಲ ಅಡಗೆ ಅದು
ಹೌದಲ್ಲ ಅಪ್ಪೀ ನಿಮ್ಗೆ ಸಫಿಶಿಯೆಂಟ್ ಆಾಕತಲ್ಲ ಅಪಿ ನಿಮಗ್ ಊಟ ಸಫಿಶಿಯೆಂಟ್ ಆಕತ್ತಲ್ಲ
ಅಂಗಂದ್ರ ರಿ
ನಿಮ್ಗ್ ಊಟ ಹಿಡಿಸತತಿಲ್ಲ ಅಪ ಅಲ್ಲಿದೆಲ್ಲಾ ನಿಮ್ಗ ಅಂದ್ರ ಕೊಡ್ತು ಅಂದ್ರೆ ಹೊಟ್ಟಿ ತುಂಬ ಕೊಡ್ತಾರಲ್ಲ
ಹಾ ರೀ ಅನ್ಲಿಮಿಟೆಡ್ ರೀ ಏನ ಮನೆ ಲಿಮಿಟ್ ಇಲ್ಲ ಏನೂ ಇಲ್ಲ ಆ ತರದ ಅಂದ್ರೆ ಮನೇಲಿ ಹೆಂಗ ಹೇಳ್ತೋ ಅದೇ ತರ ಊಟಾರಿ
ಹೌದಪಿ ನಿಮ್ ಕಡೆ ಅಪಿ ಏನದ ಊಟ ಅಂದ್ರೆ ಚಪಾತಿ ಊಟನ ಏನು ರೊಟ್ಟಿ ಊಟ
ರೊಟ್ಟಿ ರೀ ಚಪಾತಿ ನಾವ್ ಉತ್ತರ ಕರ್ನಾಟಕದ ರಿ
ಹೋದ ನೆಪಿ ನಮ್ಮ ಕಡೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಹೀಗೆಲ್ಲ ಮಾಡ್ತಾರೆ ಚಪಾತಿ ಹ್ಞ ನಿಮ್ ಕಡೆ ಅಪಿ ಏನ್ ಬೆಳೆ ಬೆಳತೀರಿ
ನಮ್ ಕಡೆ್ರ ಗದ್ದೆ ಇದು ಭತ್ತ ಬೆಳತೀವಿ
ಹೌದನಪ್ಪಿ
ಬೆಳತೀವಿ
ಹ್ಮ ಹ್ಮ್
ಗೋಧಿ
ಹೌದಾ ಮಳಿ ಬಂದ ನನಪಿ ಮಳಿ ಬಂದ ಈಗ ನಿನ್ನೆ ಇವತ್ ನಮ್ ಕಡೆನು ಬರ್ತ ಬರ್ತಾ ಇದೆ ಮಳೆ
ಇವಾಗ ಬರಕತ್ಟಿ ಇವತ್ತ ಏನ ಚೆಂತಾಗ ಮಳೆ ಬಂದಿಲ್ಲ ಹಾ ಇವಾಗ ಸ್ಟಾರ್ಟ್ ಆಗ್ಯಾದ ರೀ ಮಳೆ
ನಮ್ದು ಗೋವಿಂದ ಜಾಳ ಮತ್ತ್ ಹಾಕಿದೀ ರೀ
ಗಂಜಾಟ
ಹ್ಮ್ ಹ್ಮ್ ಸೋಯಬಾನ
ಹಾ ಹಾ ಸೋಯಬನ್ ಅಂದ್ರೆ ಇ ಅಡಗೆ ಮಾಡ್ದ್ರ ಅದೇ ಏನ್ರ
ಅದು ಸನ್ ಫ್ಲವರ್ ಅಂತಂದ ಎಣ್ಣೆ ಬರ್ತತಿ
ಹಾ ಹಾ ಇದು ಇದಂತ್ರಿ ನಾವು ಅದೇನು
ಹ ಅದ ಹೆನಾದದು ಸೋಯಬಂದ ಎಣ್ಣಿನ ಬರ್ತತಿ ಸೂರ್ಯಕಾಂತಿನು ಬರ್ತತ್ರಿ ಮತ್ತ ಇನ್ನೊಂದು ಸೋಯಬನ್ದನು ಬರ್ತತಿ
ಸೋಯಬೀನ್ ಅಂತಂದು
ಸೋಯಬನ್ರೀ ಇದು ಅಡಗೆ ಮಾಡ್ದಾರಲ್ ಸೋಯಾಬೀನ್ ಅಂತೇಳಿ
ಆದ್ ಬೇರೆ ರೀ ಅದು ಹಿಂಗ ಏನದು ಒಂಥರಾ ರೌಂಡ್ ಶೇಪ್ ಅದಲ್ರೀ ಇದು ಅಂದ್ರೆ ಕಾಲ್ ಟೈಪ್ ಈಗ ಮಡಿಕಿ ಕಾ ಇದ್ರ ಕಾಲರ್ದ
ಹಾ ಹಾ ಸೋಯ್ಬೀನ್ ರೀ ಹಾ ಹಾ ಗೊತ್ತಾಯ್ತ ಗೊತ್ತಾಯ್ತ್ ರೀ ಅದು ಬೆಳ್ತರ ಅಏನ್ರ
ಹ್ಮ್ ಈಗೇನಪಿ ಎಕ್ಸಾಮ್ ಮುಗ್ದ್ಲ್ ಊರಿಗೆ ಹೋಗ್ಬೇಕನಪಿ
ಹ ಹಬ್ಬ ಅದಲ್ರರಿ ಅವಾಗ ಮೋರಮ್ಮ ಅದೇ ಹೋದ್ರೆ ಇಪ್ಪತ್ತಾರನೇ ತಾರೀಕುಓ್ತನ್ ರೀ
ಹಾ ಹನತ್ತೆ
ಹ್ಮ್ ಒಂದ್ ಸ್ವಲ್ಪ ಕಂಪ್ಯೂಟರ್ ಆದ್ರೆ ಇಲ್ಲಿ
ಅಂದ್ರೆ ಕಂಪ್ಯೂಟರ್ ಕೋರ್ಸ್ ಹಚ್ಚಿನಪಿ
ಹಾ ಹಚ್ಚೇನ್ರಿ ಕೋರ್ಸ ಕಲ್ಗತೇನ್ರಿ ನಾನು
ಹೌದಣ್ಣಪ್ಪ ಏನ್ ಒನ್ ಇಯರ್ ಕೋರ್ಸ್ ಅನಪ್ಪ ಏನ್ ಬೇಸಿ ಕಟ್ಟೆ ಅಲ್ಲಿ
ಒನ್ ಇಯರ್ ಮನನ್ ಇವಾಗ ಒಂದು ಏಳು ಎಂಟ ಎಂಟ ಮುಗತ್ ಇವಾಗ ಹ್ಮ್ ಇನ್ನೂ ಎರಡು ತಿಂಗಳ ಆದ್ರೆ ಕಂಪ್ಲೀಟ್ ಆಗುತ್ತೆ ಅತ್ರ
ಅಂದ್ರ ಅಲ್ಲ ನಿಮ್ಗೆ ಎಕ್ಸಾಮ್ ಮುಗುದ್ನು ಅವಕಾಶ ಇರ್ತತಿ ಅಲ್ಲ ಅ ಪಿ ಅಲ್ಲಿ ಇರಾಕ
ಅಂದ್ರೆ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕ್ರೀ ಈ ಒಂದ್ ಎರಡ್ ತಿಂಗಳ ಆಗತ್ತಲ್ಲ ಅಂದ್ರೆ ಸ್ವಲ್ಪ ಕೋನೆತ ಎಲ್ಲ ವಾಡನೆಲ್ಲ ಮತ್ತೆ ಮೂರಡೆ ಸೇರ್ತವಲ್ರರಿ ಹಂಗಾರ ಕೂನ ಆಡ್ತದ
ಹೌದಾನಿ ಎಲ್ಲಾರ ಟೂರ್ಗೆ ಅದ್ ಹೋಗಿದ್ರನಪ್ಪಿ ತಿಂಗಳದು
ಅಂದ್ರೆ ಪಿ ಯು ಸಿಲ್ಲಿ ಹೋಗಿದ್ದೀರನಾ
ಹ ಹ್ಮ ಈ ಈ ವ ಈಗ ಈಗ ರೀಸೆಂಟ್ ಆಗಿ ಏನ್ ಹೋಗಿಲ್ಲ
ಇಲ್ಲ ಇಲ್ಲ ರ ಹೋಗಿಲ್ಲ ಅಂದ್ರೆ ಮನೇಲಿ ಕಳ್ಸಲ್ಲ ನಾವ್ಗೆ
ಹೌದನಪ್ಪೇ ಫ್ಯಾಮಿಲಿ ಟ್ರಿಪ್ನು ಹೋಗಿಲ್ಲಪ್ಪೇ
ಇಲ್ಲ ಇಲ್ರರಿ ಆತರ ಏನಲ್ರರಿ ನಮ್ಮಪ್ಪ ಅವ್ರಿಗೆ ಆತರ ಹೋಗ್ಬೇಕು ಅಂತ ಏನ್ ಯೋಚನೆ ಇಲ್ರರಿ ಅವ್ರಿಗೆ ಟ್ರಿಪ್ ಅಂದ್ರೆ ಇದೇ ರ ನಮ್ಮತ್ತ ಸಏನ ಮಕ್ಕರ್ ಊರಿಗೆ ಹೋದ್ ಅದೇ ಊರಿಗೆ ಅದೇ ಟ್ರಿಪ್ ನಮ್ಗೆ
ಹೌದನತ್ತೆ ಹ ನಾವು ಹೋಗಿದ್ದಿವವಪ್ಪ ಈ ತಿಂಗಳ ಅಂದ್ರೆ ಅದಿಕ್ ಮಾಸ ಇತ್ತಲ್ಲಪೇ
ಹ ರಣ
ನಮ್ದ ಮನ ದೇವರು ಹುಳಿ ಬಸವಣ್ಣ ಅಂತಂದ ಹುಳಿ ಬಸವಣ್ಣಗೆ ಹೋಗಿ ದರ್ಶನ ನಾವು ಮಾಡ್ಕೊಂಡು
ಎಲ್ಲಿ ಬರ್ತಾರದ
ಇದು ಹಳಿಯಳ್ತ ಇದು ಅಪಿ ದಾಂಡಲಿ ಹಾ ದಾಂಡಲ್ಲಿಂದ ಅರವತ್ ಕಿಲೋಮೀಟರ್ ಐತೆವಿ
ಹೌದ್ರಾ
ಉಳವಿ ಬಸವಣ್ಣ ದಾಂಡಲಂದ ಐವತ್ತು ಹತ್ತರಿಂದ ಅರವತ್ ಕಿಲೋಮೀಟರ್ ಐತಿ ಅಪಿ ಫೇಮಸ್ ಅ ಅದು ವರ್ಷಕ್ ಒಂದ್ಸಲ ಭಾರತ್ ಉುಣಿವಗಪಿ
ಹ ಹಾ ಹಾ
ಹ್ಮ್ ಮತ್ತ ಅಲ್ಲಿ ಹ್ಮ್ ಒಂದ್ ದಿನ ಟ್ರಿಪ್ಪಿಗೆ ಹೋಗಿದಿವವಿ ಅಪ್ಪ ಅಷ್ಟ ನಾವು ನೈಟ್ ಹೋಗಿದ್ವಿ ಬೆಳಿಗ್ಗೆಲ್ಲ ನೋಡ್ಕೊಂಡು ಸಾಯಂಕಾಲ ಬಂದ್ವಿ
ಏನ್ ಕಾರ್ ನಿಮ್ದ ಅದೇನ್ರ
ನಮ್ಮ ಮಾಮಾರ್ ಗಾಡಿ ಒಳಗ ಹೋಗಿದ್ ನಾವು ನಾವು ನಮ್ಮ್ ಅಕ್ಕಾರ ನಮ್ಮ ಮಾಮಾರ ಅದೆಲ್ಲಾ ಹೋಗಿದ್ರಿ ನಮ್ಮ ಮಾಮಾರ್ ಮಕ್ಕಳ ಅದೆಲ್ಲಾ ಹೋಗಿ ಅಲ್ಲಿ ಹುಳಿ ಬಸವಣ ದರ್ಶನ ಮಾಡ್ಕೊಂಡು ಅಲ್ಲಿ ನಾಷ್ಟ್ದು ಇದು ಎಲ್ಲಾ ವ್ಯವಸ್ಥೆ ಐತಿ ಅದನ್ನೆಲ್ಲಾ ಮಾಡ್ಕೊಂಡು ಹಳೆ ದಂಡೆಲಿ ಬಂದು ದಂಡೆಲಿಂದ ಅಲ್ಲಿ ದಂಡೆಲೆಪ್ಪ ಅಂತ ತಂದು ಅಲ್ಲಿ ದರ್ಶನ ಮಾಡ್ಕೊಂಡು ಮಸುಳಿ ಮತ್ತು ಆನೆ ಅಂತದವ್ರಿ ಅಲ್ಲಿ ಇದ ಕರಿಹೊಳಿ ಅಂತಾರಲ್ರರಿ ಅಲ್ಲಿ ಮಿಲ್ಲ ಅಂದ್ರೆ ಇದು ಕೈದರ್ದ ಏನದು ಕೈದುರ್ ಪೇಪರ್ ಮಿಲ್ ಐತ್ರಿ ಅಲ್ಲಿ
ಹಾ ಹಾ ತಯಾರು ಮಾಡದು
ಪೇಪರ್ ಮಿಲ್ ಐತಲ್ರರಿ ಅಲ್ಲಿಂದನ ವೇಸ್ಟೇಜ್ ಬಿಡ್ತಾರೀ ಅದನ
ಹಾ ಹಾ
ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಗೆ ಬಿಟ್ಟಿರ್ತಾರಲ್ರಿ ಆವಾಗ ಮಸಳೆ ಜಾಸ್ತಿ ಇರ್ತಾವ ಅಲ್ಲಿ ಅವನ್ ನೋಡಾಕ್ ಹ್ಮ್ ಹ್ಮ್ ಅವ್ನ್ ನೋಡ ಗ ಹಾಕನ ಕ್ಯೂ ಹಚ್ಚಿ ಏನದು ಒಬ್ ಒಬಿಗೆ ಐವತ್ತು ರೂಪಾಯಿ ಕೊಟ್ಟು ಅದು ಇ ನೋಡ್ಕೊಂಡ್ ಬಂದ್ರಿ
ಹಾ ಹಾ
ಹ್ಮ್
ನಮ್ ಕಡೆ ಏನಲ್ ಆತರ ಅಷ್ಟತೆೇ ಆರಾಮದಾಯ
ಮತ್ತಪ್ಪಿ ನಿಮ್ಮ ಏನದ್ ಈಗ ಊರ್ ಹೋಗಿ ಏನ್ ಮಾಡ್ಬೇಕಪ್ಪಿ ಮತ್ತ ದ ಕಂಪ್ಯೂಟರ್ ಅದು ಮುಗಸ್ಕೊಂಡ್ ಹೋಗಿ
ಅೇ ಅ ಕಣಪಟ್ಟ ಮೂೋ ನ್ ಅಡ್ಗೆ ದನ್ ಮಾಡ್ತೀರ ಏನ್ರಿ ಇವಾಗ
ಅಡಗೆ ಮಾಡ್ಬೇಕಕ್ ನೋಡಪ್ಪಿ ನಾವು ಧಾರವಾಡ ಹೋಗಿದ್ವಿ ಈಗ ಹಲೋ ಹಲೋ ಹಲೋ
ಅಷ್ಟೇ ಇರಲ್ಲ ಸೋನ್ ಬಂತ ನನ್ಗ
ಹ್ಮ ಹ್ಮ
ಹ ಹಲೋ ರ
ಹಾ ಹೇಳಪ್ಪೆ
ಅದೇ ನಮ್ ಫ್ರೆಂಡ್ ಕಾಲ್ ಮಾಡಿದಾರ
ಹೌದ ನಪಿ
ಹ ಅದಕ್ಕೆ ಾರ ಕೇಳಂಗ ನಂದ
ಹ್ಮ್ ಅಲ್ಲ ಬೀ ನೀ್ ಮತ್ತ ಈಗ ಡಿಗ್ರಿ ಮುಗಸ್ಕೊಂಡಿಂದ ಹಂಗ ಸೈಡ್ ಏನ್ರ ಅಪ್ಲಿಕೇಶನ್ ಅ ಅ ಹಾಕಿರ್ನಪ್ಪಿ
ಹಾ ಹಾಕಿವಲ್ರರಿ ಪಿ ಸಿ ಬಿಟ್ರ ಅಲ್ರರಿ
ಹ್ಮ್ ಹ್ಮ್ ಹಾಕಿರ ಹ್ಮ್ ಹ್ಮ್ ಅಂದ್ರೆ ಕೋಚಿಂಗ್ ಅ್ ಏನ್ ಹಾಚಿರ್ನಪಿ ಏನ್ ಬುಕ್ ರೆಫರ್ ಮಾಡತಿರ ಪಿ
ಬುಕ್ ರೆಫರ್ ಮಾಡತ ಕೋಚಿಂಗ ನ ಚಂದ
ಹ್ಮ್ ಹ್ಮ್ ಹ್ಮ್ ನಮ್ಮ್ ಕಡೆ ಅಪಿ ಧಾರವಾಡ ಕೋಚಿಂಗ್ ಸೆಂಟರ್ ಚಲೋ ಅದಾವ
ಹೌದ್ರಿ ಮತ್ ಸಮೀಪ ಆಗತ್ತಲ್ ನಿಮ್ಗ
ಹ್ಮ್ ಹ್ಮ್ ಧಾರವಾಡ ಆಐ್ತಪ್ಪಿ
ಅದೇ ನಮ್ ಫ್ರೆಂಡ್ ಎಲ್ಲಾ ಅಲ್ಲೇ ಓದ್ತಾರೆ
ಹ್ಮ್ ನಾವೇಏನ ಇಿಲ್ಲಪ್ಪ ಹೊಲಕ್ ಹೋಗಕಿವವಯಪನ
ಹೌದ್ರಾ ಅಂದೆ ಅಂದ್ರೆ ಹೊಲದಲ್ಲಿಎಲ್ಲ ಕೆಲಸ ಮಾಡ್ತೀರ ಅಂತ ಅಂತ ಇದನು
ಹ್ಮ್ ಈಗ ಮಾಡಕಂತೇವ್ರೀ ಪಫಸ್ಟ್ ರುಡಿ ಇದ್ದಿದ್ದಿಲ್ರರಿ ಈಗ ಗಂಡನ್ ಮನಿಗ್ ಬಂದಿಂದ ಇದ್ ಗೋವಿನ ಜೋಳ ಹಾಕದ ಮುರಿಯೋದು ಮತ್ತತ್ ಅವಕ ಎಲ್ಲಾ ಗೊಬ್ಬ್ರ ಹಾಕದ್ರಿ ಅದ್ರೊಳಗೆ ಕಳೆ ಇರ್ತತಿ ಅಲ್ರರಿ ಕಸಾಕಿಗಳ ಅದು
ಹೌದೌದು
ಹೀಗೆಲ್ಲ ಮಾಡ್ತೀವ್ರೀ
ಹಾ ಹಾ ನಮ್ ಕಡೆನುೂ ಅಚ್ಚಿ ಯಾಕ್ಯವ್ರೀಸಲ
ಹ್ಮ್ ಹಾ ಹ ಗಕೆ
ಇವಾಗ ಮತ್ತ್ ಮಳೆ ಅಂತತ್ ಇವತ್ ಬರತ್ ಏನ್ ಊರ್ ಕಡೆ ಆಯ್ತು ಬಿಟ್ಟ ಗೊತ್ತಿಲ್ಲ
ಹ್ಮ್ ಇಲ್ಲಿ ಅಪ್ಪಿ ಬೆಳಿಗ್ ಬಂತು ಮತ್ತ ಈಗಿಲ್ಲ
ಹೌದ್ರಾ ಇಲ್ಲೇನು ಅಜ್ಜಿಲ್ರ ಅಂತ ಪರಿ ಹ ದ ನ ಚಗ
ನೈಟ್ ಏನಿಲ್ಲ ರೊಟ್ಟಿ ಬೆಳಿಗ್ಗೆ ರೊಟ್ಟಿ ಸಬಸ್ಕಿ ಪಲ್ಯ ಅನ್ನ ಸಾಂಬಾರಾರ್ ಮಾಡಿದ್ವಿ ಸಾಯಂಕಾಲ ಎ ಅನ್ನ ಸಾಂಬಾರ್ ಹ್ಮ್ ನಾವ್ ನಾಕ್ ಜನ ಅ ವಪಿ ನಮ್ಮ ಹ ನಮ್ಮನಿಯರು ನಾವು ನಮ್ಮ ಅಜ್ಜಾ ನಮ್ಮ ಅಜ್ಜಿ
ಹೌದ್ರ ಮಾಕ್ಕಲು
ಮಕ್ಕಳು ಆಗಿಲ್ಲ ಇನ್ನು
ಹೌದ
ಹ್ಮ್
ಹ್ಮ್ ಮದುವೆಯಾಗಿ ಎಷ್ಟು ವರ್ಷ ಆಯತು ರಿ
ಮದುವೆ ಆಗಿ ಒಂದ್ ನಾಲ್ಕ ವರ್ಷಾದ್ರಿ
ಹೌದ್ರಾ ಎಜುಕೇಶನ್ ಮಾಡ್ರಿ ನೀವು
ಎಜುಕೇಶನ್ ನಂದು ಬಿಕಾಮ್ ಆಗಿದ್ದಾರೆ
ಬಿಕಮ್ ರಿ ಹಾ ಹಾ
ಹ್ಮ ಮುಂದೆ ನಾವು ಏನಾದ ಕೆಲ್ಸಕ್ಕ ಅದು ಹೋಗ್ಬೇಕಂದ್ರೆ ಮನೊಳಗೆಲ್ಲ ಕಾಸಂಗಲ್ಲಲ್ರರಿ ಹೀಂಗಾಗಿ ಹೊಲ್ದೊಳಗ ದಗಲ ಮಾಡೋದು
ಹೌದೌದ್ರಿ ಮತ್ತೆ ಮದ್ವೆ ಆದ್ಮೇಲೆ ಅಲ್ಲಿ ಏನ್ ಬರ್ತದೆ ಮಾಡಕಲ್ರರಿ
ಹೌದ್ರೆ
ಏ ನೌಕ್ರರಿ ಇತ್ತ ಅಂದ್ರೆ ನೌಕ್ರರಿ ಮಾಡ್ಬೋದಗೇತ್ರಿ ಮೊದ್ಲ
ಹ್ಮ್ ಹ್ಮ್ ವೆಜ್ ಅ ನೀ ವೆಜ್ ನಾನ್ ವೆಜ್ ಕುಡೆ ತಿಂತೀರಿ ಯಾವ್ದು ಇಷ್ಟ ಅಪೆನಿಂ ವೆಜ್ ನಾನ್ ವೆಜ್ಜ್ ಇಷ್ಟಾನ
ನನಗ್ರೆ
ಮಾಡ್ತೀರಪ್ಪಿ ನೀವು ಮನ ಒಳಗೆ
ಹಾ ಮಾಡ್ತೀರಿ ಸ್ವಲ್ಪ ಇರಿ ಒಂದ್ ಕಾಲ್ ಬರ್ತಿದಾಗ ಮಾಡ್ತೀನಿ
ಹಾ ಹಾ ಆಯ್ತ ಆಯ್ತು